ಹಲೋ
ಕ್ಯಾತ್ ರೆ
ಹಾ ಈಗ ಕೇಳಸಗತ್ತ ನೋಡ್ರಿ ಇಷ್ಟತನ ಕೇಳಲ ಇತ್ತ ಏನ್ರೀ
ಎಲ್ರದು ಕನೆಕ್ಟ್ ಆಗಲಿಲ್ಲ ರೀ ಜಲ್ದಿ ಹಾ ಹಾ ಆರಾಮೇ ನಲ್ಲಿ ನೀವು ಆರಾಮದೀರಿ
ಹಾ ನಾನ್ ಆರಾಮಿದೀನಿ ನೋಡ್ರಿ
ಹ್ಮ್ ಹ್ಮ್ ಏನ್ ಹೇಳದ್ರಿ ಕೆಲಸ ರೀ ಹಾ ಆರಾಮ್ ಆಗ್ ಅಲ ಅ
ಹ್ಮ್ ಏನು ಇಲ್ ನೋಡ್ರಿ, ಈಗೆಲ್ಲ ಕೆಲಸದಾಯಿತ್ರಿ ಮನ್ಯಾಗ ಎಲ್ಲಾರ ಊಟ ಆದ್ ಮಾಡಿದ್ರ ಎಲ್ಲರಿಗ ಅಡಗೆ ಮಾಡಿ ಕೊಟ್ಟವ್ರಿ ನಾವು ನಾವ್ ರೋಜಾ ರೀ ಅದಕ್ಕೆ ಉಂಡಿಲ್ರಿ ಇವತ್ತ
ಇವತ್ತ ರೋಜ ರೀ
ಹಾ ಹೌದ್ರಿ ನಾವ್ ಮೊಹ ಮೊಹರಂ ಬಂತಂದ್ರ ಲಾಸ್ಟ. ಇಷ್ಟ ಎರಡು ದಿನ ರೋಜಾ ಇರೋದ ರೋಜಾ ಇರುತ್ತೀವ್ರಿ ನಾವು.
ಹ್ಮ ಹಾ ಹಾ ಹ ಅಂದ್ರ ಲಾಸ್ ಸರ್ ಅಲೆ ಹಬ್ಬ ಮುಗಿವತ್ ನ್ಯಾಗ ಎರಡು ದಿನ ರೋಜಾ ಹಾಕ್ತಿನಿ
ನಾ ಒಂಬತ್ತನೇ ತಾರೀಕ ಹತ್ತನೇ ತಾರೀಕ ದಿನ ರೋಜಾ ಇರ್ತೇವ್ರಿ
ಹಾ ಹಾ
ಇದ ಇದ್ದೀನ್ ರಿ ಹಂಗಾಗಿ ಮನೆಗೆಲ್ಲ ಮನೆಗೆ ಕೊಟ್ಟೀನ್ ರೀ ಎಲ್ಲವು ಊಟ ಮಾಡಿ ಅಡ್ಗೆ ಮಾಡಿ ಉಂಡಾರಿರ ಕೂತವಿ ನೋಡ್ರಿ ಸುಮ್ನೆ ಮಾತಾಡ್ಬೋದು ಅದಕ್ಕ ಬಾಳ ದಿನ ಆಗಿತ್ತು ಇತ್ತಫೋನ್ ಅಚ್ಚಲ್ಲ ಹಚ್ಚಿದ ರತ ಅಂತ ಹಚ್ಚದರ ನಾನು
ಹಾ ಹಾ
ಹ್ಮ್
ಹ
ಇದು ಬಿಜಾಪುರ್ಗೆ ಹೋಗಿ ಬಂದ್ರ ಏನ್ರಿ ನೋಡ್ಸ ತಗೊಂಡು
ಹಾ ಬನ್ನೂ
ಹೌದಾರಿ ಯ ಯಾವ ಪೋಷ್ಟಿ ತಗಂಬಂದಿರಿ ನೋಡ್ಸಗಳ
ಅಯ್ಯ ಪೋಸ್ಟ್ ಪೋಸ್ಟ್ ಅಂತ ಏನ್ಲ್ರಿ ಜಿ ಕೆ ಅವು ಎಲ್ಲಾ ಸಬ್ಜೆಕ್ಟ್ ಯಾವ್ಯಾವ ಬೇಕತ್ತ ಎಲ್ಲ ಸೂಪ ಮಂದಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಎಲ್ಲದಕ್ಕ ಯೂಸ ಆತವೆನ್ರೀ ಅವ ಪಿಡಿಒ ಎಸ್ ಡಿ ಎ ಎಫ್ ಡಿ ಎ
ಹಾ ಎಲ್ಲ ಇನ್ನು ಎಲ್ಲಾದ ಕ್ಕೂ ಎಲ್ಲದಕ್ಕೂ ಯಾವಕ್ತನ್ರಿ ಯಾವ ಹಿಸ್ಟ್ರಿ ಆಲಿ ಹಾ ಮತ್ ಜಾಗ್ರಫಿ ಐ ಸಿ ಎಲ್ಲ ಕಾಮನ್ ಆಗಿ ಎಲ್ಲದಕ್ಕು ಒಂದು ಜ ಕೆಸ್ ಕ್ವೆಶ್ಚನ್ ಪೇಪರ್ ಇದ್ದೆ ಇರತ್ತಲ್ಲ.
ಹೌದೌದೌದು.
ಹ್ಮ
ಹಂಗಾಗಿ ತೊಗಬಂತೀರಂದ್ರ
ಹ್ಮ ಈಗ್ ಹೊರ್ಗೋಗಿದ್ದೀರ್ ರಿ ಓ ನಾವು ಚಿಕನ್ ರೈಸ್ ಅಂದ್ರ ಬಾಳ ಇಷ್ಟ ಅಲ್ರರಿ ಅವ್ ಹೊರ್ಗಡೆ ತಿನ್ಬಾರ್ದು ಅಂದ್ರ ಹು ಅದೇ ಚಿಂತೆ ಏನ್ ಮಾಡ್ತಾರ ಏನೇನ್ ಆಗ್ತಾರ ಏನೇನಲ್ಲ ಕೆಮಿಕಲ್ ಅದಾಗ್ರೀ ಮನ್ಯ ಮಾಡ್ಬೇಕಂತಂದ್ರೆ ಹಾಂ ಹಾಂ ರಿ ಮನೆ ಮಾಡ್ಬೇಕಕ್ಂತಂದ್ರೆ ಅದು ಹೆಂಗ ಮಾಡಕ್ ಗೊತ್ತಲ್ರರಿ ಸುಮ್ ಒಂದ್ ಸ್ವಲ್ಪ ಮಾಡಿದೇವಿ ಅಷ್ಟೊಂದು ಇದಾಗ್ಲಿಲ್ರರಿ
ಹೌದ್ರ ಏನ್ ಇಲ್ರರಿ ಅದುನ್ನ ಎಲ್ಲ ಈಸಿನೇ ಇರ್ತ ಈಗಂತ್ರ ಸ್ವಲ್ಪ ಯೂಟ್ಯೂಬ್ ದಾಗ ಒಡದ್ ನೋಡಿದ್ರ ಗೊತ್ತಾಗತ್ರಿ ಅಂದ್ರನು ಗೊತ್ತಿಲ್ಲ ಅಂದ್ರ್ನು. ನಮ್ ಬರ್ತು ತೋರಿ ಹೇಳ್ತನಿ ತೋರಿ ನಾನ್ ಹಂಗೆಂಗೆ ಮಾಡ್ಬೇಕತ್ತ ಯಾಕಂದ್ರೀ ಹೊರಗೆ ಹೊ.. ಹುಂ ಹೊರಗಂದು ಬಹಳ ಹೆಲ್ತಿ ಸರಿ ಇರಲ್ರಿ ಊಟ ಏನೇ ಅಂದ್ರು ಹೊರಗೆ ತಿನ್ನಕ್. ಕೋಪಡ್ದುರಿ ಈ ಕಾಲ್ದಾಗ
ಹ್ಮ್ ಹ್ಮ್ ಹ್ಮ್
ಯಾಕಂದ್ರೆ ಅದು ಇದು ಟೇಸ್ಟಿಂಗ್ ಪೌಡ್ರ ಏನೇನು ಹಾಕ್ ಸರಿ ಅದೆಲ್ಲಾ ಹೆಲ್ತಿ ಒಳ್ಳೇದಲ್ಲ ಅಂತ್ರಿ ಅದು. ಮತ್ ಜಾಸ್ತಿ ಸೋಡಾ ಹಾಕ್ತಾರಿ ಅದ್ರ ಊಟ ಊಟ ಒಟ್ಟಿನೇ ಸರಿ ಇರಲ್ರೀ. ತಿಂದರೆ ಹೊರಗಿಂದ ಏನಾದ್ರು ಜಾಸ್ತಿ ತಿಂದ್ಬಿಟ್ಟಿ ಒಟ್ಟಿನೇ ಕೆಟ್ಟಟ್ಬ ಬಿಡುತ್ತೆ ನಮ್ಗರ ಹಂಗಾಗಿ ತಿನ್ನಕ್ ಹೋಗಲ್ರಿ ನಾವು ಜಾಸ್ತಿ ಹೊರಗಡೆ
ಹೌದ್ರಿ ಇಲ್ರರಿ ಇತ್ತೀಚಿಗೆ ಎಲ್ಲಾ ಹೊರಗನ ಎಲ್ಲಾ ಕೆಮಿ ಬರೇ ಕೆಮಿಕಲ್ ಇರ್ತವ್ರೀ.
ಕೆಮಿಕಲ್ ಹಾಕ್ತಾರೆ ಕಲರ್ ಹಾಕದು ಅದ್ ಏನೇನೋ ಹಾಕ್ತಾರೀ ಅದು ಇದು ಹೈ ಮತ್ತ್ ಇದ್ರ ಚಂದ ಸ್ವಚ್ಛಗಿನೂ ಮಾಡಲ್ರಿ ಬಾಳ ಹೊಲ್ಸ ಹೊಲ್ಸ್ತಾರ ಇ ಸ್ವಚ್ಛತೆನೇ ಕಾಪಾಡಲ್ರರಿ ಏನು ಮಾಡದ್ರ ಹಂಗಾಗಿ ನಮಗ್ ತಿನ್ನಂಗ ಆಗಲ್ರರಿ ಅದಕಂತ ಹೇಳ ನಾವ್ ಹೋರ್ ಊಟಾನೆ ಈ ಬಾಳ ಕಮ್ಮಿ ಮಾಡಿಬಿಟ್ಟವ್ರಿ ಈಗ ಎಲ್ಲನ ಚಂದ ನೀಟ್ಗಿ ಮಾಡ್ತಿದ್ರು ಸ್ವಚ್ಛ ಮಾಡ್ತಿದ ಅಂದ್ರ ಅಷ್ಟೇ ಇದ್ ಮಾಡ್ತವ್ರಿ ಇಲ್ಲಾಂತಂದ್ರ ತಿನ್ನಲ್ರಿ
ಹಾಂ
ಫ್ರೈಡ್ ರೈಸ್ ಚಿಕನ್ ಫ್ರೈಡ್ ರೈಸ್ ಇಷ್ಟ ಏನ್ರಿ ನಿಮ್ಗ
ಹಾ ರಿ ಚಿಕನ್ ಫ್ರೈಸು ಮತ್ತು ಎಗ್ಗ್ ರೈಸ್ಸು
ಹೊರ್ಗದ್ ಸಿಗ್ತಾವ್ರೀ ಜಾಸ್ತಿ ಮನ್ಯಾಗ ಯಾರು ಮಾಡಲ್ ಮ ಬಾಳ ಮಂದಿಗ್ ಬರಲ್ರಿ ಮಾಡಕ್ ಏನಿಲ್ರಿ ಅದನ್ನು ಬಾಳ ಈಸಿ ಐತ್ರಿ
ಹ್ಮೀ ಹೆಂಗ ಮಾಡ್ತಾರೆ ಅದು.
ಅದ್ ಏನಿಲ್ರಿ ಮೊದ್ಲೇ ರೈಸ್ ಇರ್ತಾವಲ್ರರಿ ರೈಸು ಚೆಂದಾಗಿ ಅಡುಗೆ ಮಾಡು. ಕೊಂಡ್ರದು ಅದ ಉದ್ರ ಉದ್ರ ಉದ್ರ ಇದ್ ಮಾಡ್ಕೋಬೇಕ್ರಿ ಉದುರುದು ಹಾಕ್ ಅಕ್ಕಿ ಎಲ್ಲ ಅನ್ನ ಉದೂರಾಗಿ ಮಾಡ್ಕೊ ಬಸ್ ಬಸ್ತ್ ಮಾಡ್ತಾರಲ್ರಿ ಮಾಡ್ಕೋಬೇಕ್ರಮ್ಮ ರೈಸಾ ಮಾಡ್ಕೊಂಡ ಕೆಸಂದ್ರ ಹಿಂದಗಡಿಗೆ ಏನಾದ್ರಿ ತೆಗ್ದಿಟ್ಟು ಹೋಗ್ಕ್ರಿ ಅಡಿಗೆ ಹಿಂದಗಡಿಗೆ ಏನ್ ಐತ್ರಿ ನಿಮ ಮನ್ಯಾಗ ಹಸಿ ಉಳಾಗಡ್ಡಿ ಅಂತ ತಪ್ಲ ಇರಲ್ರರಿ ಹಸರು ಕಲ್ಲರ್ದು ಅದು ಇತ್ತಂದ್ರೆ ಅದು ಸಣ್ಣ ಕೊಯಿದು ಗೋಬೇಕ್ರೀ ಸ್ವಲ್ಪ್ ಗೆಜ್ರರಿ ಯಾವಿದ್ದು ಅಂದ್ರೆ ಅವನು ಸಣ್ಣ ಹರಿಸಚಿಟ್ಟ ಬಕ್ರಿ ಒಂದ್ ಸ್ವಲ್ಪ ಅವ ಡಬ್ಬು ಮೆಣಸಿನ ಕಾಯಿ ಅಂತ ಬರ್ತಾವ ನೋಡ್ರಿ ಖಾರ ಇರಲ್ರಿ. ಆ ಮೆಣ್ಸೆ ಚಂದಾಗಿ ಕ ಕಟ್ ಮಾಡ್ಕೊಬೇಕ್ರ ಅದು ಉದ್ದಕ್ಕ ಚೆಂದಾಗಿ ಉಳಾಗಡ್ಡಿ ಕಟ್ ಮಾಡ್ಕೋಬೇಕ್ರೀ ಹ್ಮ್ ಮತೆ ಚಿಕನ್ ಏನ ಮದ್ಲೆ ಕಬಾಬ್ ತರ ಮಾಡ್ಕೊಂಡ್ ಇಟ್ಕೋಬೇಕ್ರ ಅದ ಚಿಕನ್ಗೆ ಚಂದ್ ಫ್ರೈ ಮಾಡ್ಕೊಂಡ್ ಕಬಾಬ್ ಮಾಡ್ಕೊಂಡ. ಕೊಂಡ್ ಇಟ್ಕೊಂಡ್ ಅದು ಅದ್ರ ಸ್ವಲ್ಪ ತುಂಡು ತುಂಡಾಗಿ ಕತ್ತರ್ಸ್ಕೋಬೇಕ್ರಿ ಅದ್ನ್ ತುಂಡಾಗಿ ಮಾಡ್ಕೊಂಡು ಅದೊಂದ್ ಕಡಿ ತೆಗ್ದಿಡ್ಬೇಕ್ರಿ ಆಯ್ತ್್ರಿ ಏನದ ಸಣ್ಣ ಏನೇನ್ ಉಳ್ಳಳಾಗಡ್ಡಿ ಅದೇಏನ್ ಕಟ್ ಮಾಡಿರ್ತಿಲ್ರರಿ ಎಣ್ಣೆ ಹಾಕಿ ಎಣ್ಣೆಾಗ ಒಳಗಡ್ಡೆ ಹಾಕ್ಬೇಕ್ರಿ ಆ ಹುಳಾಗಡ್ಡಿ ಫ್ರೈ ಮಾಡ್ಕೊಬೇಕ್ರಿ ಅದ್ರ ಜೊತೆಗೆ ಹಂಗೆ ಸುಂ ಟ್ಟಿ ಬೆಳ್ಳುಳ್ಳಿ ಪೇಸ್ಟ್ ಅದು ಹಾಕ್ಬೇಕ್ರಿ ಅದು ಇ ಮಾಡ್ಕೋಬೇಕ್ರಿ ಮತ್ತ ಇದು ಕೆ ಹಸಿ ಮೆಣಸಿನ ಕಾರದ ಒಂದಿಷ್ಟು ಪೇಸ್ಟ್ ಮಾಡ್ಕೊಂಡ್ ಇಟ್ಕೊಂಡಿರ್ಬೇಕಕ್ರಿ ಅದ್ರ ಅದ್ರಾಗ ಅದನ್ನ ಹಾಕ್ಬೇಕ ಿ ಅದ ಹಾಗೆ ಮಿಕ್ಸ್ ಮಾಡ್ಬೇಕು ಮತ್ತತ್ ಇದಏನ್ ಜರಿ ಮತ್ತ ಇದು ಡಬ್ಬು ಮೆಣಸನ್ಕಾಯಿ ಅವೆಲ್ಲಾ ಏನೇನ ಹಸಿ ಉಳ್ಳಾಗಡ್ಡಿ ತಪ್ಪಲಾ ಅದೇಏನೇಏನ್ ಇರ್ತೈತಿ ಅಲ್ರರಿ ಅದೆಲ್ಲಾ ಅದ್ರೊಳಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ ಅದನ್ನ ಮತ್ತ ಒಂದ ಒಂದ ಎಗ್ ಫ್ರೈಡ್ ರೈಸ್ ್ರೈಡ್ ರೈಸ್ ಜೊತೆ ಚಿಕನ್ ಫ್ರೈಡ್ ರೈಸ್ ಜೊತೆ ಎಗ್ನ ಹಾತ ರೀ ಒಂದು ಅದೊಂದ್ ಎಗ್ ನ ಹಾಕ್ಬೇಕ್ರೀ ಒಂದ ಎಗ್ ಹಾಕಿ ಅದಕ್ಕಂದ ಚಂದಾಗಿ ಮು ಮಿಕ್ಸ್ ಮಾಡ್ಕೊಂಡು ಅವೇನ ಚಿಕನ್ ತುಕಡಿ ಮಾಡ್ಕೊಂಡ ಇಟ್ಕೊಂಡಿರ್ತೇವ್ರಿ ಕಬಬ್ದು ಹ್ಮ್ ಅದನ್ನ ಅದ್ರೊಳಗ ಹಾಕಿ ಎಲ್ಲಾನು ಸೇರಿಸ ಚೆಂದಾಗಿ ಫ್ರೈ ಮಾಡ್ಕೊಬೇಕ್ರೀ ಮೊದ್ಲ ಎಲ್ಲಾ ಫ್ರೈ ಮಾಡ್ಕೊಂಡ ಒ ಸ್ವಲ್ಪ್ ಕಲರ್ನು ಹಾಕ್ತಾರ ಅದ್ರ ಹಾಕ್ಬಾರಡದ್ರಿ ಅದ್ ಕಲರ್ ತಿನ್ಬಾರಡದ್ರಿ ಜಾಸ್ತಿ ಸುಮ್ ಸ್ವಲ್ಪ ಒಂದ ಇಷ್ಟು ಕೆಂಪ ಕೆಂಪ ಮಣಷನ್ಕಾಯಿ ಖಾರ ಇರ್ತದಲ್ರರಿ ಅದೊಂದ್ ಸ್ವಲ್ಪ ಹಾಕೋಬೇಕಕ್್ರೀ ಕಲರ್ ಸಲ ಅಂದ್ರ ಅದೊಂದ ಇಷ್ಟ್ ಇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದ ರೈಸ್ ಏನ್ ಮಾಡಿ ತೆಗದಿಟ್ಟಿರ್ತಿವ ನೋಡ್ರಿ
ಹ್ಮ
ನದ ಅದ್ರೊಳಗೆ ಮಿಕ್ಸ್ ಮಾಡಿ ಚಂದಾಗಿ ತಿರುರ್ಬೇಕಕ್ರ ಅದಕ್ ಎಷ್ಟೊ ತನ ಫ್ರೈ ಆಗತ್ತ ಚಂದಾಗಿ ತಿರ್ಬೇಕ್ರಿ ಚಂದಾಗಿ ತಿರುವಿ ಉಪ್ಪ ಉ ರುಚಿ ಬೇಕಾದಷ್ಟು ಒಂದಿಷ್ಟು ಉಪ್ಪಾಯಿ ಕೊಡ್ಬೇಕ್ರಿ ಆಯ್ ನೋಡ್ರಿ ಇದೆಲ್ಲ ಚೆನ್ನಾಗಿ ಹತ್ತರದ ಒಂದ್ ಐದ್ ನಿಮಿಷ ಫ್ರೈ ಮಾಡಿ ಫ್ರೈ ಮಾಡಿಬಿಟ್ರಿ ಮುಗ್ದ್ೋಯ್ತ್ ನೋಡ್ರಿ ಇಷ್ಟೇ ನೋಡ್ರಿ ಮತ್ತೇನ್ಲ್ರರಿ
ಹ್ಮ ಇಷ್ಟಾವ್ರೀ ಆರೆಡಿ ಆತರಿ
ಗಡಿ ಆಗ್ಬ ಬಿಡ್ತೇತಿ ನೋಡ್ರಿ ಇದ್ರಾಗ ಏನ್ ದೊಡ್ ಮಾತ್ತಿಲ್ರರಿ ಸುಮ್ನೆ ಹೊರಗ್ ಬಾ ತುಟ್ಟಿ ಕೊಡ್ತಾರರಿ ಹೊರಗ್
ಇಲ್ಲ ತುಟ್ಟಿ ಕೊಡ್ತಾರಲ್ರರಿ ಅದು ರೊಕ್ಕವಾದರು ಅಲ್ರ ್ ಬರೀ ಕೆಮಿಕಲ್ ಇರ್ತದೆ ಅದ್ರಲ್ಲಿ
ಹ್ಮ್ ಕೆಮಿಕಲ್ ಇರ್ತ ನೋಡ್ರಿ ಬರರಿ ತಿಂದ ರೊಕ್ಕಾನ ಕೊಟ್ಟ ತಿನ್ಬೇಕು ಮತ್ತ ಆರೋಗ್ಯನು ಹಾಳ್ ಮಾಡ್ಕೋಬೇಕು ಹಿಂಗ ಆತದ್ರೀ ಮನೆಗಾದ್ರೂ ನಾವ ಎಲ್ಲಾ ಚೆಂದಾಗಿ ಚೆನ್ನಾಗಿ ಫ್ರೆಶ್ ಆಗಿ ತಂದ್ ಮಾಡ್ತೇವ್ರಿ ಬೇರೆ ಕಡೆಗ ಆದ್ರೆಕ್ಕಿ ತರ ಆಗಿಬಿಡ್ತ ನೋಡ್ರಿ ಅದನ್ನ ಇದೇ ತರಲ್ಲಿ ಸೇಮ್ ರೈಸ್ ಮೊದ್ಲೆ ಮಾಡಿಟ್ಕೋಬೇಕ್ರೀ ಅದ್ರಾಗ ಏನಾದ್ರಿ ಇವ ಏನೇನ್ ಒಯ್ ಹಾಕಿವವಲ್ರಿ ಎಲ್ಲ ಕೆಲ್ೊಬ್ಬಕ್ ಸಾಸ್ ಅಂತ ಬರ್ತವ್ರೀ ಹೊರಗಡೆ ಆದದ್ರ ಒ ಸ್ವಲ್ಪ ಸಾಸ್ ಗಳು ಮನ್ಯಾಗಂತರಿವ ಲ್ರಿ ಮನೆಗೆ ಮಾಡ್ಕೋಬೋದ್ರಿ ಅದನ್ನು ಅದೆಲ್ಲಾ ಚಿಲ್ಲಿ ಸಾಸ್ ಅಂತಾರ ಅದ್ರಾಗೆ ಚಿಲ್ಲಿ ಪೇಸ್ಟ್ ಮಾಡಿ ಮಾಡ್ಕೊಬೋದ್ರಿ ಟೊಮೆಟೊ ಸಾಸ್ನು ಮನ್ಯಾಗ ಟೊಮೆಟೊ ಹಿಂದ ಮಾಡ್ಕೊಬಹುದು ಅದೆಲ್ಲಾ ಮನ್ಯಾಗೆ ಮಾಡ್ಕೊಂಡು ಅದ್ರೊಳಗ ಅದೇ ಉಳ್ಳಾಗಡ್ಡೆಡಿ ಹಾಕಿ ಎಲ್ಲ ಪೇಸ್ಟ್ ಅಲ್ಲ ಪೇಸ್ಟ್ ಅದೆಲ್ಲಾ ಹಾಕಿ ಅದ್ರನ್ನು ಫ್ರೈ ಮಾಡಿ ಅವೆಲ್ಲಾ ಡಬ್ಬು ಮೆಣ್ಸಿನ್ಕಾಯಿ ಅವರ ತಲ್ ರಸ ಅಣ್ಣ ಕಟ್ಟ ಮಾಡ್ಕೊಂಡು ಅದ್ರಾಗ ಹಾಕಿ ಮತ್ಕದು ಗೋಬಿ ಬರದು ನೋಡ್ರಿ ಪತ್ತ ಗೋಬಿ ಅಂತ ಹೇಳಿ ಪತ್ತ ಗೋಬಿ ಅಂತ ನೋಡ್ರಿ ಬಾಜಾರ್ದ ಸಿಕ್ತೇತ್ ನೋಡ್ರಿ ಹ ಅದನ್ನ ತಂದ ಸಣ್ಣಾಗಿ ಚೆಂದ ಕೊಯ್ಕೊಬೇಕ್ರ ಅದನ್ನು ಅದನ್ನ ಅದ್ರೊಳಗೆ ಫ್ರೈ ಮಾಡ್ಕೋಬೇಕ್ರಿ ಇವ ಎಲ್ಲಾ ಐಟಮ್ಸ್ ಎಲ್ಲ ಹಾಕಿ ಉಪ್ಪು ಖಾರ ಎಷ್ಟ ಎಷ್ಟು ಬೇಕಾವೆಲ್ಲ ಸಾಸ್ ಇದ್ರೆ ಸೋಯಾ ಸಾಸ್ ಅಂದ ಬರ್ತದರಿೀ ಅದ ತಗೊಂಡ್ ಬರ್ಬೇಕಕ್್ರೀ ಅದು ಸಿಕ್ತಂದ್ರ ಅದನ್ನು ಹಾಕಿ ಅದೆಲ್ಲ ಸೇರಿ ಮಿಕ್ಸ್ ಮಾಡಿ ಚಂದ ಫ್ರೈ ಮಾಡ್ಕೊಂಡ್ ಎಗ್ ಒಂದ ನಿಮ್ ಜಾಸ್ತಿ ಸೇಗ್ ತಿನ್ಬೇಕ ಅನ್ಸಿದ್ರ ಎರಡ್ ಹಾಕ್ಬೇಕ್ರಿ ಇಲ್ಲ ಅಷ್ಟೇ ಮಿಡಿಮಮ್ ಮಿನಿಮಮ್ ಮೀಡಿಯಂ್ ಇರ್ಲಿ ಅಂತಂದ್ರ ಒಂದೇ ಹಾಕ್ಬೇಕ್ರಿ ಹಾಕಿ ಚಂದಾಗಿ ಫ್ರೈ ಮಾಡ್ಕ ಕೋಬ ಕ್ರಿಮಸ್ ಚೆಂದ ಫ್ರೈ ಮಾಡ್ಕೊಂಡು ಆಮೇಲೆ ರೈಸ್ ಸಾಕಿ ಅದೆಲ್ಲಾ ಮಿಕ್ಸ್ ಮಾಡ್ಬೇಕ್ರಿ ಚಂದಾಗಿ ಎಲ್ಲಾ ಮಿಕ್ಸ್ ಮಾಡಿ ಚಲ ದ ಐದ್ ನಿಮಿಷ ಎರಡ್ ಎರಡ್ ಮೂರ್ ನಿಮಿಷ ತನ ಫ್ರೈ ಮಾಡ್ಕೊಂಡ್ ಬಿಡ್ಬೇಕು ನೋಡ್ರಿ ಆಯ್ತ್ರಿ ಅದು ಉಪ್ಪದ ಹಾಕಿ ಮುಗೇತ್ ನೋಡ್ರಿ
ಹಾ ಹಾ ಅಂದ್ರೆ ಇ ರೈಸ್ ಮದ್ಲೆ ಮಾಡಿ ಇಟ್ಗ ಹೋಗೇಏನ್ರಿ ಅದು
ಹಾ ರೀಾರ ರೈಸ ಮದ್ಲೆ ಅಂದ್ರ ಅನ್ನ ಮದದಂಗ್ ಮೆತ್ತಗ್ ಮಾಡಕ್ ಹೋಗಬಾರಡ್ರ ಉದೂರಯ ಬಸ್ತ್ ಮಾಡ್ತಾರ ನೋಡ್ರಿ ಅಕ್ಕಿ ನೀರ್ ಹೆಚ್ಚಿಗಿಟ್ಟು ಸೊ ನೈಂಟಿ ಪರ್ಸೆಂಟೇಜ್ ಕುದ್ದಗಳೇ ಬಸ್ ತ್ ಬಿಡ್ತಾರ ನೋಡ್ರಿ ಹ ಆತರ ಬಸ್ತ್ ಮಾಡಿದ್ರರು ದೂರ ಆದತರ ಅನ್ನ
ಹಾ ಹಾ ಹಾ ಹಾ
ಆತರ ಉದರ ಮಾಡ್ಿದ್ರೆ ಅಂದ್ರ ಸ್ವಲ್ಪ್ ಟೇಸ್ಟ್ ಬರ್ತರಿ ತಿನ್ನಾಕ ಅದು ಇಲ್ಲಾಂತಂದ್ರೆ ನಾವು ಇದೇ ನಾರ್ಮಲ್ ಅನ್ನ ತರ ಮಾಡಿಬಿಟ್ಟು ಅಂದ್ರೆ ಮೆತ್ತಗ ಮುದ್ದಿ ಮುದ್ದಿ ಮುದ್ದಿ ಆಗಿಬಿಡ್ತದ್ರರಿ ಅದು ಆ ತರ ತಿಿಂದ ಅನ್ಸಲ್ರಿ ಅದು ಎಗ್ ರೈಸ್ ಫ್ರೈಡ್ ರೈಸ್ ತಿಂದಂಗ ಅನ್ಸಲ್ರಿ ಅದು
ಹಾ ಅದೇನಾಗ್ನನ್ೀ ನಾನ್ ಒಂದ್ಸರ್ ದಿನ ಮಾಡಿದಲ್ರರಿ ಆತರನ ಒಂರ ಕಿಸ್ರ ದಿಸಿಿನ ನ ಮನ ಆಗು ಅ ತಿನ್ನಾಗಲ್ಲ ಟೇಸ್ಟ ಆಗತ್ರಿ ಬಟ್ ಅದು ಒಂಥರ ಮುದ್ದಮ ಮುದ್ದಮ ಒಂಥರ ಇದಾಗಿ ಬಿಡತ ಅದು
ಹಾ ಇಷ್ಟೇ ನೋಡ್ರಿ ಮತ್ತೇನ್ಲ್ರರಿ ಎಲ್ಲಾನು ಮಾಡ್ಬೋದ್ರಿ ಮನೊಳಗೆ ಸ್ವಲ್ಪ ಗೊತ್ತಿತ್ತ ಅಂದ್ರ ಚಂದಾಗಿ ಹೆಲ್ತಿ ಆಗ ಏನ ಆತ ರಿ ಎಲ್ಲಾರೂ ತಿನ್ನಾಕ ಅನ್ಕೂಲ್ ಆತತ್ದರಿ ಮನ್ಯಾಗ ಹೊಟ್ಟೆ ತುಂಬಾ ತಿಂತೀವ್ರೀ ಅಲ್ಲೇನ್ ರೀ ರೊ ಕೊಟ್ಟ ಒಂದ್ ಪಲೇಟ್ ತಗೋತಿ ಐವತ್ ನಲ್ವತ್ ರೂಪಾಯಿ ಐವತ್ತು ರೂಪಾಯಿ ತೋತರ ಗ ಒಟ್ಟಿ ತುಂಬಲ್ರರಿ ಅದು ಹೊರಗಿಂದ ರೈಸ್
ಈ ಹಂಗ್ ನೋಡ್ ಮೊದಲೆಲ್ಲ ಐ್ ರೂಪಾಯಿ ಪ್ಲೇಟ್ ಕೊಡ್ತರಲ್ಲ ರಿ ಈಗ ಎಂಬತ್ ರೂಪಾಯಿ ಪ್ಲೇಟ್ ಮಾಡ್ಯಾರ್ರೀ
ಹೌದ್ರ ಅದ್ರಾಗ ಒಂದ ಸ್ವಲ್ಪ್ ಚಿಕನ್ ಐಟಮ್ ಇದ್ ಅಂತ ಅಂದ್ರರು ಸ್ವಲ್ಪ್ ತೊಟ್ಟಿನೇ ಮಾಡಿಬಿಡ್ತಾರೆ
ಅದು ಚಿಕನ್ ತೋತತಿವಲ್ರಿ ನೂರ್ ರೂಪಾಯಿ ಮಾಡಿ್ರಿ ಪ್ಲೇಟಿ ರರಿ
ರೀೂರುೂಪಾಯಿ ಪಾವ ಕೆಜಿ ಕಣ್ಡಾನೇ ಬರ
ಹ ಅದ ನೂರು ರೂಪಾಯಿ ಕೊಟ್ರನ್ನ ನಮ್ಗ್ ಹೊಟ್ಟೆ ತುಂಬಾ ತಿನ್ನಂಗ ಅನ್ಸೋದಲ್ಲ ದು
ಹಾ ಅದ ಹಂಗೆ ಅದ್ ನೋಡ್ರಿ ಅದ ಚಿಕನ್ನೆ ಬಂದ್ಬಿಡ್ತಲ್ರಿ ಆನೂರು ಪದಕ ಮಾ ತಂದಾರ್ ಗ್ರಾಮ್ ಇನ್ನೊ್ ನೂರುಕ ಎರ್ಧ ಕೆಜಿ ತಂದ ಮನ್ಯಾಗ ಎಷ್ಟ ಮಾಡ್ಬೋದ್ರಿ ತಿನ್ ತಿನ್ಬೋದ್ ತಿನ್ಬೋದ್ ಬಿಡ್ರಿ ಅದ್ರಾಗ ಏನಿಲ್ಲ ಆದ್ರ ನಮ್ಮ ಜನ ಅಷ್ಟ್ ತಲೆ ಕಡಸಯಿ ನಮ್ಗಏನ್ ಮಾಡಕ್ ಬರ್ತ ಬಿಡು ಹೋಟೆಲ್ದಾಗೆ ರುಚಿ ಆಯ್ತದ ಅವ್ರಂಗ ಆಗಲ್ಲ ಮನ್ಯಾಗ ಹೋಟೆಲ್ ಹೋಟೆದಾಗ ಮಾಡೋ್ರೆ ರುಚಿ ರುಚಿ ಆತ ಮಾಡ್ತಾರ ಈ ತರ ಒದರುು ಮಂದ ಹ್ಮ ಕೋ ಅದು ರುಚಿ ಇರ್ತದ್ರೀ ಬಾಯಿಗ ಆದ್ರ ಅ್ ಹೆಲ್ತ್ಗೆ ಎಷ್ಟು ಅ ಎಷ್ಟು ಹಾನಿಕಾರಕ್ಕೆ ಇರ್ತಿದ್ರೀ ಅದು
ಹ್ಮ್
ಆಗಲ್ ಗೊತ್ತಾಗಲ್ರಿ ಹ ಸ್ವಲ್ಪ ಮನ್ಯಾಗ ಒದ್ರಕತಾರಿೀ ಮತ್ ಹಸ್ ನಿಮ್ಮ ಫೋನ್ ತಗಡಿ